ಹಾ ಹೇಳ್ರಿ
ಏನ ನಡದದ್ರಿ
ಏನಿಲ್ರಿ ನೀವೆ ಹೇಳಬೇಕರಿ
ಹಾ ಹ
ನೀವ ಹೇಳ್ಬೇಕ್ರೀ
ಎಲ್ಲಿಗ ಒಂಟ್ರರಿ
ಏನ್ನಿಲ್ಲ ಹಚ್ಚಬೇಕಂತ
ಒಂದ ಟಮ್ ಟಮ್ಮಿ ಹೋಗದು ತಗೋ
ಹತಿದ್ರ ಏನ್ ಟಮ್ ಟಮ್ಮಿಂದ್ರ ನೋಡ ಬ್ರೋ
ಹ್ಮ್ ಬರ್ತನ್ರಿವ ಹಂಗೇನಿಲ್ಲಾ
ಹ್ಮ್ ಹ್ಮ್ ಹ್ಮ ಹೌದೌದು
ಹ್ಮ್. ..
ಇತರ, ಆರಾಮ್ ಇದ್ದೀರಲ್ಲ. ..
ಹ್ಮ್, ಆರಾಮ್, ಇದೀವಿ. ..
ಹ್ಮ್, ಹ್ಮ್, ಹ್ಮ್. ..
ಅವರು, ಮಚ್ಚಿ, ಬಿಟ್ಟು ಬರ್ತೀನಿ ಅಂದ್ರು. .
ಹ್ಮ್. ..
ಅಲ್ಲಿ ತನಕ ಹೋಗಿದ್ದ? ಓಕೆ ಒಬ್ರು, ಫೋನ್ ಹಚ್ಚಿದ್ರು. ... ಯಾವ್ದ್ರ, ಒಬ್ರು ಸೀನಿಯರ್, ಹೆಸರು ಹೇಳದಿರಿ? ..
ಹ್ಮ. ..
ಹ್ಮ್, ಅವ್ರ, ಕರ್ಸಿದ್ದೀರಾ, ಕರ್ಸ್ತೀನೀ, ಸರ್, ಅನ್ನೋದು. ..
ಹ್ಮ್, ಕರಕರ ಅಂದ್ರೆ ಈಗ. ..
ಹಾ, ಸೀನಿಯರ್, ಇಂಚರ, ಹೇಳದ ಅವರಿಗೆ? .. ಬಜಿ, ಎಣ್ಣೆ ಇರ್ತದ ಅದಕ್ಕ ಆರೋಗ್ಯಕ್ಕ ಒಳ್ಳೇದಲ್ಲ, ಅ. ...
ಹಾನಿಕರ, ಹಾನಿ. ..
ಹ್ಮ್, ಆಂಡ್ರಾವ್ರು, ತಿನುಕಿಲ್ಲ, ಏನಾಗಲ್ಲ ಒಂದ್ ದಿನ ತಿಂದ್ರ ಏನಾಗಲ್ಲ ಅಂತಂದ್ರಿ? ..
ಹಾ, ಹಾ, ಅಂದ್ರ ಏನುರಿ, ಅವ್ರ ಹಂಗೆ? ..
ಹ್ಮ್ಮ್, ಹೇಳ್ದ ಯಾಕೆ, ಮಾತ್ ಕೇಳು? ..
ಕರೆಕಾರೆ. ..
ಇಪ್ಪತ್ತೈದು, ರೂಪಾಯಿ! ಪ್ಲೇಟ್, ಏನ್ರೀ, ಬಜ್ಜಿ. ..
ಐವತ್ವತ್ತು, ರೂಪಾಯಿಮೂವತ್ತು,, ಪ್ಲೇಟ್, ಹತ್ರಿ ಅರವತ್ತು ರೂಪಾಯಿ, ಆ್ತತ್ತು. ..
ಹ. .. ಹತ್ತು, ರೂಪಾಯಿ, ನೀರು, ರಿ, ಹ್ಮ್. . ಅದೇಲ್ತೀನಿ, ಮೂವತ್ತು, ರೂಪಾಯಿ! ಪ್ಲೇಟ್ ಅಂದ್ರೆ, ವಾಪಸ್ ಹೋಯಿತು, ಮತ್ತ. ..
ಹ್ಮ್, ಕರ, ಮತ್ತ, ಅದು ಮತ್ತೆ ಆಮ್ಲೆಟ್ ಮತ್ತೆ? ...
ಹ್ಮ್, ಮೂವತ್ ರೂಪಾಯಿ! ಒಂದು, ಆಮ್ಲೆಟ್ ಅಲ್ರರಿ. .. ಹ್ಮ, ಹ್ಮ. ..
ಹ್ಮ್, ಹ್ಮ್, ಮಾಡು. ..
ಮತ್ತ, ಹೇಳ್ಬೇಕು, ಕನೂರಿ, ಹಾಂಗೆ? ...
ಹ್ಮ್. .. ನಾವ್, ಏನ್ ಇಲ್ರಿ, ನೀವೇ, ಹೇಳುಬೇಕೂರಿ, ನಿಮ್ಧೆ, ಜೋರ್! ನಿಮ್ ಕಡೆನ ಜೋರ ಅಲ್ರರಿ. ..
ಇಲ್ಲಿ, ಗಿಡ, ಅವಧೇ, ನೋಡ್ರಿ ಇವು. .....
ಹೂ, ಗಿಡ, ಹರಿ. ..
ಐದ್ನೂರ, ನಾಕಕ್ನೂರ, ಹದಿನಾರು, ಹದಿನೇಳು ಹದಿನೆಟ್, ಅವ ನೋಡ್ರಿ. ..
ಹ, ರೀ. ..
ಅವಗೀಡನ, ನಕವೇ, ಹದಿನೆಂಟು, ಅಏನ್ರಿ ಅಶೋಕ ಗಿಡ, ಆಕೋವರೆ, ಹದಿನಂಟವೆ, ಅ. ..
ನಾಕ್ನೂರ, ಹದಿನೆಟ್ಟು, ನೇ ಇಸ್ವಿ, ಹಾ ಅದು ನಾಕನೂರ, ಹದಿನೆಂಟು. .. ಪೀಸೆಸಿ, ತಳಿ, ತಳಿ. ..
ಹಂಗಿಲ್ರೀ ಚಳಿಗಾಲ? ..
ಹೂ. ..
ಅವರು, ಗಿಡ ಎಷ್ಟು ಹಚ್ಚಿರಿ, ಅಂತ ಕೇಳಿದ್ರು ಅಂತ, ತಿಳ್ಕೊಳಿ ಹೊರಗಿನವರು, ಬಂದಿ? .. ಅದು, ಲೆಕ್ಕ, ತೋರ್ಸ ಸಲಕ್ಕ, ಅದ್ರನ್ಯಾಗ, ಇದು ಬರ್ದಾರ, ಅವ್ರು. ...
ಹಾ, ಹಾ, ಹೆಸ್ರ! ಕರೆ, ಕರೆ, ಹೌದು? ನೀವು ನೀ ಶಾಣದ, ನೋಡಿ. .. ನಾವು ಹೆಬ್ಬಾಟ್ಟ ಅದೇವ್ರ.
ಹ್ಮ್, ನೀವ್ ಅನ್ಪಡದಿರಿ. ..
ಹೆಬ್ಬಟ್, ಹೆಬ್ಬಟ್ಟದ. ..
ಹ್ಮ್, ನೀವು, ಫೋನ್, ಕೈಯಾಡಿಸಬೇಕು. ... ಪುನಃ, ಹೆಬ್ಬಟ್ಟು ಒತ್ತುತೀರಲ್ರೀ? ...
ಕರೆ, ಕರೆ, ಹೋಗು, ಮತ್ತ, ಬೆಟ್ಟಹೊತ್ತಾಗುತ್ತೆ? ..
ಹ್ಮ್, ಅದು, ಹೆಬ್ಬಟ್ಟ? ಒ .. ಆಗ್ತಿದ್ರಲ್ಲ, ಅದ್ರಲ್ಲಿ ಮುಂದೇ, ಏನಪ್ಪ ಅಂದ್ರ. ..
ಹಾ, ರೀ! ...
ಬಳ್ಳ ಸಂವಿಸ್ತರ್ ಅದು.
ಹ್ಮ್ ರೀ
ಬಳ್ಳ ಸವಿಂದಿ ಮುಂದ ಈಗ ವಯಸ್ಸ ಆದ್ಮ್ಯಾಗ ಈಗ ಆಧಾರ್ ಕಾರ್ಡ್ ಅದು ಬೇಕ ಕ್ಕ ತೋಡ್ರಿ ಯಾದಕ್ರೆ ಆಧಾರ್ ಕಾರ್ಡ್ ಮ್ಯಾಗ ರಕ್ಕ ತೆಕ್ಕಮದು. ಎಲ್ಲಾರ ಹಿಂಗ ಹೆಬಟ್ ಒತ್ತದ ಇರ್ತದ ನೋಡ್ರಿ. ಅವಾಗ ಕೆಲ್ಸಕ್ ಬರ್ಲದು ಬ ಬಟ್ ಅದು ನಮ್ ಒತ್ತ ಒತ್ತ ಅಂವ ಸವಂದ ಹೋಗಿರ್ತಾವ ಅವು.
ನಾವ್ ಅಟ್ ಅಟ್ ಹಬ್ಬಟ್ಟ ಇಲ್ರಿ ರೊಕ್ಕ ರೊಕ್ಕ ಸ ತ ನಂದ ಆಧಾರ್ ಕಾರ್ಡ್ ಅದು ಹೋಗ್ಕೆಸಿಂದ ಬಟ್ ಹೊಡುದನ್ಯಾ ಅದು ಹೊಡುದನ್ಯ ಮಾಡಲ್ರಿ ನಮಗೆಲ್ಲ ಚಿ ಎಲ್ಲ ಹೊ ದ್ರಿ ಹೆಂಗ ತೊಕೊ ಬೋಕು ರೊಕ್ಕ ಎಲ್ಲ ಗೊತ್ತರಿ ನೀವ ಏನ್ ನಮಗ ಎನ್ ಹೇಳ್ಬ್ಯಾಡ್ರಿ ನೀವೇನ.
ಅದು ಗೊತ್ತಾರೀ ನೀವ್ ಎಲ್ಲಾ ಇದ್ರಾಗ ಬುದ್ಧಿವಂತರ ಇದ್ದೀರಿ.
ಹ್ಮ್ ಹಾ ರೀ
ನಾ ಏನ್ ಹೇಳತೀನಿ ಹೆಚ್ಚಿಗಿ ಥಮ್ ಹೆಬ್ಬಟ್ಟ ಒತ್ತೆ ಅಂದ್ರ.
ಹ್ಮ್ ಅ ಸವಿತ ಬುಡ್ರಿ ಕರೆ.
ಬಳ್ಳ ಸಂವ್ಯಲ್ರಿ ಅವ್ ರೆಕೆಗೋಳ ಸಾವಿಂತವ ಹ ರೇಖೆಗೋಳ ಸ್ ಸಂವದು ಅಂದ್ರ ಅದು ಮಂದ ಮುಂದ್ ಬಳ್ಳ ಯದುಕು ಬರಲ್ರಿ.
ಕರೆ ಕರೆ ಹೌದ್ರಿ.
ಆದ್ ಒಳ್ಳೇದಕೆ ಹೇಳತಿವರಪ್ಪಾ ಹೆಬ್ಬಟ್ ಒತ್ತಬ್ಯಾಡ್ರಿ ಅತ್ತಿ.
ಔರಿ ನಾವ್ ಕೇಳ್ಬೇಕ್ರಿ ನೀಮ್ ಮಾತ್ ಕೇಳ್ತೇವ್ರಿ.
ಈ ಗ್ರಂಥಾಲಯ ಭಾರಿ ಅದ ನೋಡ್ರಿ ಏನೆ ಅಂದುರಿ.
ಏನಿಲ್ರಿ ಅಲ್ಲಿ ಹಾಲ ಮುಕೊಂಡ್ ಬಿರ್ತಾವ ಹಾಲಮ್ಮ ಹಾಲಮ್ಮ ಡೇಂಜರ್ ಹಾಳ್ ರಿ ಹಾಲಮ್ಮ.
ಹ್ಮ್ ಅವ್ರಿಗ ನೋಡೆ ಏನು ಎಸೋ ಮಂದಿ ಇಲ್ಲಿಂದೋವ್ರೆ ಪಿ ಎಸ್ ಐ ಆಗ್ಯರಂತ್.
ಏನ್ ಹಾಲಮ್ಮಪ್ಪ ಹಾಲಮ್ಮನ್ ನೋಡಿದ್ರ ತಲಿ ತಿರಗತದ್ರಿ.
ಹ್ಮ್ ನೀರೆ ಕುಡ್ದ್ ಬರ್ರಿ ಕಿಲ್ ಹೋಗಿ ಒಳಗ.
ಬ್ಯಾಡ್ ಬಡ್ ಬರ್ರಿ.
ಹ್ಮ್
ಅಲ್ ನೋಡ್ರಿ ರಿಯೋ ಡೊರೆಮೋನ್.
ಹ್ಮ್ ಹ್ಮ್ ಅವಂದ ಅವಂದ ಹೆಸುರು ಎಂದರಿ ಅವ್ನ ಹೆಸುರು ಏನಂದ ರಿ.
ಏನ್ ಗೊತ್ತಿಲ್ರಿ ನನಗೂ ಹೆಸರ.
ಈ ಗ್ರಂಥಾಲಯದ ಓದೋರು ನಲ್ವತಾರ ಜನ ಪಿ ಎಸ್ ಐ ಆಗ್ಯರಂತ್ರಿ. ಎಪ್ಪತ್ತ ಎರಡು ಜನ ಪಿ ಸಿ ಆಗ್ಯರಂತ.
ಪೋಲಿಸ್ ಕಾಸ್ಟೇಬಲ್ ಎಪ್ಪತ್ತ ಎರಡ್ ಮಂದಿ.
ಹ್ಮ ಹೌ ಗುಲ್ಬರ್ದ ಇವರ್ ಗೋತ್ರ ಅಲ್ರಿ ನಿಮ್ಗ ಆ ಶಾಣ ಬಸಪ್ಪ ಐ ಪಿ ಎಸ್.
ಹಾ ಹಾ ರೀ.
ಅವ್ರ ಇದೆ ಇಲ್ಲೇ ಇದೆ ಇಲ್ಲೇ ಗ್ರಂಥಾಲಯದಾಗೆ ಓದ್ತಿರತ್ತ ಅವಾಗ್.
ಹಾ ಅದು ಗೊತ್ತಿಲ್ಲ ನೋಡ್ರಿ.
ಅವ್ರ ಕಲ್ತಿದ್ದು ರಾಯಚೂರ್ದಾಗ.
ಹ ರಿ
ಜರ ಓದೋದ ಇಲ್ ಒತಿರಂತ್. ಹ್ಮ್ ಅವ್ರು ಎಲ್ ಒದೆ. ಈ ಐ ಪಿ ಎಸ್ ಆಗ್ಯರ.
ಹ್ಮ್ ಇ ಕಿರಣ್ ಹೊಂಟ್ ನೋಡ್ರಿ ಕಿರಣ.
ಹ್ಮ್ ಏಕ್ ನಂಬರಿ ಅಂವಾ.
ಹ್ ಹ್ ಎಂಡಿ ಮೀಟರ್ ಹೊಡಿತಾನ್ರಿ ಬರೆ ಎಂಡಿ ಮೀಟರ ಸಾಮಾನ್ ದೊಡ್ಡು ಆಗ್ಯವ.
ಎಲ್ಲಾ ದೊಡ್ಡು ಆಗ್ಯವ ರಿ.
ಹ್ಮ್. ಕರೆ ಕರೆ ಹೌನ್ೋ. ರಿಖರಿ ಅವಂದ್ ಗಿಡ ಅತ್ ಕಟ್ ಕಡ.
ಹ್ಮ್ ಇಲ್ಲ ಹಂಗ ಹೆಂಗ ಜೋಡಿ ಆಯ್ತಂತನದು.
ಕರ ಹಂಗೆ ಆ ಆತರಿ ಹಂಗೆ ಹಣಿ ಬರ್ದಂಗ ಏನ್ ಬರ್ತ ಆತರಿ.
ಹ್ಮ್ ಯಾರ್ ಹೆಕ್ಬಾರ ಏನ್ ಇರ್ತದ ಆತಲ್ರರಿ.
ನಿಮ್ ಹಣೆ ಬರದ ನೋ ನೋಡ್ರಿ ನಿಮ್ದೇ ಹಣೆ ಬರ.
ನಮ್ದ ಏನ್ ಮಾಡ್ತರಿ ಐವರ್ ಗೊತ್ತೇಏನ್ೀ ನಿಮ್ಗೆ ಐವ. ಸಾಲು ಮರದ ತಿಮ್ಮಕ್ಕ.
ಹ್ಮ್ ಹ್ಮ್ ಗೊತ್ತಳಲ್ರಿ ಪಾಪ. ಗಿಡ ಹಚ್ತಿದಳರಿ ಕರ ಕರ ಯಾವ ಸತ್ತರಿ ಮನ್ಯ. ರೀಸೆಂಟ್ ಆಗಿ ಒಂದ್ ಎರಡು ಎರಡು ಎರಡು ವರ್ಷದ ಒಳಗೆ ಸತ್ತಾಡ್ರ. ಅದ ಎಕರೋಟ್ಟ ಗೊತ್ತನ್ ರೀ. ಪಾಪ ಅರ ವಯಸ್ಸ ಐತ್ರಿ ವಯಸ್ಸಾದ್ಮ ಸತ್ತರ ಚಲೋ ಅತ್ರಿ.
ಹ್ಮ್ ಅವ್ರಗ ಗಿಡ ಕಂಡ ಬಚ್ಚಿ ಕಂಡ ಬಟ್ಟೆ ಹೆಚ್ಚರಂತ್ರಿ ಪೂರ.
ಏ ಕಂಡು ಪುಟ್ರಿ ಸಾಲ್ಮರು ತಿಮ್ಮಗ್ ಹೆಸರಾದ್ರೆ ಇದು. ಇದು ಬಾ ಪ್ರಸಿದತಿ ಸಿಕ್ಕಿದ್ರೆ ಭಾರತ ರತ್ತ.
ಭಾರತ ರತ್ನ ಸಿಕ್ಕದ್ರ್ರೀ.
ದೇಶದ ಹಾ ರೀ ಸಿಕ್ಕದ್ರ ಬಾಳತ್ ಸಾರ್ ಅಕಿ ನಸರು. ಸಾಲು ಮರದಾಗೆ ತಿಕೋಬೇಕಿ ನೀವು
ಅಂದ್ರ ಅವ್ರು ಎಟ್ು ಗಂಡ ಹಚ್ಚರಂತೆ.
ಹ್ಮ್. ಹ ಸಾಲು ಮರದ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕತ್ ಬರಬೇಕೂದ್ರೆ ಸಾಲು ಮರದ ಬರಬೇಕೂದ್ರೆ. ಕಂಡಪಿಡ ಗಿಡ ಅಚ್ಚ ಬೇಕು ರೀ.
ಅಚ್ಚಿ ಇರ್ಬೇಕು ರೀ ಅವ್ರು.
ಒಂದು ಕಂಡ ಬಿಿಟ್ರಿ ಈಗ ನಮ್ಮ ನಮ್ಮ ಲೆಕ್ಕ ಗೊತ್ತಲ್ರಿೀ ಅಂದ್ರ ಕಂಡ ಕಂಡ ಬಿಟ್ಟಿ. ಅಡಚರೂರ್. ಹ್ಮ ರೀ ಪೂರಾ ಎಲ್ಲ. ತಗದ ಬಿಟ್ಟ ಬರ ಅವಕೆೆ ಅಂದ್ರ ಅವ್ರ ಇಬ್ರಿಗೂ ಮಕ್ಳ ಇಲ್ರಿ.
ಯಾರಿಬ್ರಗ್ರಿ.
ಅವ್ರ ಗಂಡ ಅಂತಿಗೆ ಮಕ್ಕಳೆಲ್ಲ ಯಾರಿಗೂ.
ಹ ಅವ್ರಿಗೆ ಮಕ್ಕಳ ಬಟ್ಟಿ ಗಿ ಗಿಡಗಳಿಗೆ ಮಕ್ಕ ತಕೊತಿಿತ್ತಲ್ರ ಅವ್ರು.
ಹ್ಮ ಮತ್ ಹಂಗೇರಿೀ. ಹ್ಮ್ ಹ್ಮ್.
ಅಂದ್ರ ಬಿ ಅವ್ರದ ಬಾಳ ಹೆಸರು ಬಾಳ ಇದುದ್ರ.
ಏ ಬಾಳ ಇದು ಪ್ರಶಸ್ತಿ ಎಲ್ಲಾ ಕಡೆ. ಬಾಳ್ ಇದಾದ್ರೀ ಹೆಸರು ಮತ್ರ ಬಾಳ್ ನಡೀತಿದ್ರು.
ಹ್ಮ್.
ಹ್ಮ್ ಹ್ಮ್ ಯ ಬಂದ್ ನೋಡ್ರಿ ಯಾರ.
ಹಾ ಭೈದಾನ ಬೆಸ್ಟು ರೀ.
ಹ್ಮ್.
ಹ್ಮ್ ನೀವು ಅಂಗಗೆ ಮರಗತ್ತ ಅಲ್ರಿ ನೀ.
ಹಾ ಹೊಂಗೆ ಮರ ಹ ರೀ.
ಹಾಹೊಂಗೆ ಮರ.
ಏ ಗ್ರೌಂಡ್ ಇ ಮ ಆಟದ್ ಮೈದಾನ ಹೊಂಟ್ರ ನೋಡ್ರಿ ಏನ್. ಜಲ್ದಿ ಬರ್ಲಿ ಅತ್ರರಿ.
ಓ ಆಟೋದ ಮೈ ಮೈದಾನದ ಏನ ಹೇಳಲ್ರಿಿ ಏನ.
ಿಸ ಬಿಿಸ್ಕಿಟ್ ಬ.
ಕರೇನಾ ಆಟದ ಮೈದಾನ ದು
ಏನೋ ಹೇಳಿಲ್ಲ ಇನ್ನೋಲ್ಲ ಬಿಸಿಗಟ್ಟ ಆದ ಬರಿ ಪಟ್ಟ.
ಓ ಆಟದ ಮೇದಾನದ ಏನ್ ಹೇಳಿಲ್ರಿೀನು
ಹೇಳರಿ ಬಿಸ್ಕಿಟ್ ಅವೆ ಬರಿ ಬಿಸ್ಕಿಟ್
ಆ ಆಟ ಮೇದಾನ ತೂರಿಇನ್ನಾ
ಕರೆಕ್ ಕಕ್ ಹೇಳಿಲ್ದ್ರಿ ನಾನನ್ ಅದು ಬಿಸ್ಕಿಟ್ ಹೇಳ ಬರ್ರಿ
ಹ ಕುಡತಾರ್ದವರು ಕುಡ್ತಾರ ಈ ಸಕ ನಾವೇ ಹಾ ಇದ್ರದಾರ ಅದು ನಾವ
ಹ್ಮ್ ಚಾಯ ನಿರಲ್ಲ ಬಿಸಿಕಟ್ಟ
ಹಾ
ಚಾಯ್ನ್ ಸಿಗ್ ಚಾತ್ರಿ ಚಾಯ್ನ್ ಸಿಗ್ತರಿ ಅಲ್ಲೇ ಬಡ್ದ ಎರಡನೇ ವರ್ಷದರು ಮೂರನೇ ವರ್ಷ ಬಡ ಬಡದ್ ಸಾಯ್ತಾರ ಅಲ್ಲಿ
ಹ್ಮ್ ಹ್ಮ್
ಹ್ಮ್
ಈಗ ನಮ್ ಕೈಲ್ಲಲ್ಲ ತೋರ್ ಮುಂದ ನಾನೇನ್ ಮಾಡೋದಲ್ಲ.
ಸಮಯ ನೋಡ್ರಿ ಐದ್ ಆಗ್ಯದ ಸಮಯ ಐದ್ ಆಗ್ಯದಕ್ರೆ ಎಲ್ಲಾ ಮಾ ಮಳೆ ಒ ನೋಡ್ಕಲ್ಲ ಪುಟ್ಟೆ.
ಬಾಳ ನೋಡ್ರಿ ಹಂಗದ ಮಳಿ ಬರ್ಲಾಗ್ಯ್ಡ್ರಿ ಮಳಿ ಸಲಯಕ್ ಪೂರಾ ಮಂದಿ ಎಲ್ಲ ಬರಗ ಬರಗಲ್ಲ ಬಿದ್
ಹೌದೌದು ಈಷ್ಟೊತ್ತಿಗೆ ಮಳೆ ಆಗಬೇಕ್ರಿ ಹದ್ನೈದರನಷ್ಟ ಒಟ್ಟಿಗೆ ಆಬಕ್ಕು ಏನೋ ಇಪ್ಪತ್ತೊಂದ ಬತ್ತು ಎರಡ್ ಸತಿ ಆಗಾದ್ರಿ ಮಳಿ ಬ್ರಿ
ಒಂದ್ ತಿಂಗಗಳು ಮುಗತ್ರಿ
ಹ್ಮ್ ಮುಗ್ಯಕ್ ಬಾತ್ ಹಾ ಹೌದಲ್ಲಾ ಮುಗ್ಯತ್ ಮತ್ ಹ
ಹ್ಮ್
ಮುಗಿ ಮುಗಿಯಕ ಬರ್ತನಕ ನ್ ಚಲೋ ಆಯ್ತ ಚಾಲೋ ಆಯ್ತು
ಹ್ಮ್
ಎಟ ಮನುಷ್ಯ ಹ್ಮ ಅಂದ್ರ ಜೀವನ ಜೀವನ ಹೆಂಗ್ ನಡತರಿೀ
ಜೀವನ ಬಾಳ ಕಠಿಣ ಅದ್ರಿ ಮುಂದ ಮುಂದ
ಕರೆ ಕರೆ ಹ್ಮ್
ಮಾಳಿ ಬಂದರ ಬೆಳಿ ಬರ್ಲಾ ಬೆಳಿ ಬಂದರ ರೇಟ್ ಇರಲ್ಲ ರೇಟ್ ಇದ್ದಾಗ ಬೆಳಿ ಇರ್ಲ ಮಾಲ್ ಇರ್ಲಾ
ಹ್ಮ್ ಹೌದ್ರ ಹೌದ್ರ ಮತ್ತ ಹ್ಮ್ ಹ
ನಾಷ್ಟದ ಮಾಡ್ರಿ ಅಂದ್ರರಿ
ಇ ಆಗೇತ್ ನಾಷ್ಟ ಆಗೇತ್ ರಿ
ಹಾ ಊಟ
ಊಟನು ಆಯ ಮುಗದ್ರೆ ಬಗ್ಗೆ ಕೂತ ನೋಡ್ರಿ ಅದ್ರ ಬಗ್ಗೆನ್ ದೋಸ್ತ
ಬನ್ ದೋಸ್ತತೆ ಬಗ್ಯ ಬಗ್ಯ ಹಂಗನ ನೋಡ್ರಿ
ಹೊಡಪಿಟ್ಟ ಅವ ಕಾಯಗೆ
ಹ್ಮ್ ಹೊಡಪಟ್ಟೆ ನ
ಹ್ಮ ಆಗ್ತ್ರ ಸಮಯ ಆಲತ್ ಆಮೇಲೆಸ್ತೇನ್ರಿೀ
ಯಾರ ಭ ಏನು ದೋಸ್ತಾರ
ಇಲಕುತ್ತಲ್ಲ ಮಂಜು ಮನುಜ ಹ್ಮ್ ಬ್ಲಾಕ್ ಮಂಜು.
ಯಾಕರ್ಲ ಅಲ್ಲ ಯಾಕೆ ಮಂಜು
ಬ್ಲಾಕ್ ಗ್ ಮಂಜು ಹ್ಮ್ ಆಮೇಲೆ ಹಸ್ತ್ರಿ
ಹಾ